ಹಲೋ
ನಮಸ್ತೆ
ಏನ್ ಮಾಡ್ತಾಿದ್ದೀರಾ
ನಾವು ರೀಲ್ಸ್ ನೋಡ್ತಾ ಇದಿದ್ವಿ
ಹೌದಾ
ನೀವು ಹೆಂಗ ಮಾಡ್ತಿದ್ರಿ
ನಾವ ಏನಿಲ್ಲ ಸುಮ್ನೆ ಕೂತಿದ್ವಿ ನಮ್ಮ ಮತ್ಕ್ಕೆ ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ
ಹೌದಾ ಮ ಇವ ದಿನಸರಿ ಹೇಗೆಿತ್ತು ನಿಂದು
ಚೆನ್ನಾಗಿತ್ತು ಒಂದ ಅೆ ಇನ್ನೇನು ಮನೆಯಲ್ಲಿ ಯಾವಾಗ್ಲೂ ಬೋ ಬೋರ್ ಆಗತ್ತೆ ಬೆಳಗ್ಗೆ ಎದೋಳದು ತಿನ್ನೋದು ಫೋನ್ ನೋಡೋದು ಮಲ್ಗೋದು ತಿರ್ಗಾ ಎದೋಳದು ತಿನ್ನೋದು ಫೋನ್ ನೋಡೋದು ಇಷ್ಟೇ
ಹೌದಾ
ಹಾ ನೀವೇನ್ ಮಾಡದ್ರಿ ಬೆಳಗ್ಗೆಯಿಂದ
ನಮ್ದು ಇ ಕಾಲೇಜ್ ಇದ್ದುಲ್ಲಿ ಬೆಳಗ್ಗೆ ಎದ್ದಿ ತಿಂಡಿ ಮಾಡಕೊಂಡು ಕಾಲೇಜಗೆ ಹೋಗಿದ್ವಿ ಹ ಕಾಲೇಜ ಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅದನ್ನ ಮುರ್ಸ್ಕೊಂಡು ಬಂದ್ವಿ
ಹಾ
ಆಮೇಲೆ ಊಟ ಹಾಕಿದ್ದು ಊಟ ತಿನ್ಬಿಟ್ಟು ಹ ಹ ಸ್ವಲ್ಪತ್ತು ಮರಿ ಬಿಿ ಅಷ್ಟಾಗಲೆ ಅಿ ಆಹ ಸ್ನಾಯಕ್ಸ್ ಕೊಡ್ತ ಕೊಡ್ತಿದ್ರು ಆಹಾರ ಪದಾರ್ಥಗಳು ಅದನ್ನ ತಿನ್ಕೊಂಡ್ ಬನ್ನಿ ಈ ೀ ಹಾಕಿ ನ್ಣೆಲ್ಲ ಇತ್ತು ನನ್ ಸ್ನೇಹಿತೆ ಒಬ್ರು ಊಟಿಗೆ ಹೋಗಿದ್ರು
ಹಾ ಹಾ
ತಗೊ ಬಂದಿದ್ರು ತಂಗಿ ಹಣ್ಣು ಹಣ್ಣು ಎಲ್ಲ ತ ಅದನ್ನೆಲ್ಲರ ಮಾಡ್ಕೊಂಡು ತಿಂಡಿ ಯಾಕೆ ಕೋತಿದ್ವಿ
ಹೌದಾ
ಹ್ಮ್
ಹ್ಮ್ ಮತ್ತೆ ಏನ್ ಊಟ ಮಾಡಿದ್ರಿ
ಊಟನಾ ಇವತ್ತು ಬೆಳಗ್ಗೆ ದೋಸೆ ಕೊಟ್ಟಿದ್ರು
ಹಾ
ಆಮೇಲೆ ಮಧ್ಯಾಹ್ನಕ್ಕೆ ಪಲಾವ್ ಮತ್ತೆ ಕೇಸರಿ ಬಾತ್ ಕೊಟ್ಟತ್ತು
ಹಾ ಹೌದಾ
ನೀವು ಏನ್ ಮಾಡಿದ್ರಿ
ನಾವು ನಮ್ಮ್ ಆ ಮನೆ ಬೆಳಗ್ಗೆ ಚಪಾತಿ ಮಾಡಿದ್ರು ಅಮ್ಮ ಹಾ ಚಪ್ಪಾತಿ ಚಪಾತಿ ತಿಂದ್ವಿ ಮತ್ತೆ ಮಧ್ಯಾಹ್ನ ಸಾಂಬಾರ್ ಮಾಡಿದ್ರು ಅನ್ನ ಸಾಂಬಾರ್ ಮೊಳ್ಕೆ ಕಟ್ಟಿದ ಸಾಂಬಾರ್ ಮಾಡಿದ್ರು ಕಾಳ್ದು ಇವಾಗ ಅಪ್ಪ ಚಿಕನ್ ತೊಗೊಂಡ್ ಬಂದಿದಿದ್ದಾರೆ ಅದಕ್ಕೆ ನಾವು ಅಮ್ಮ ಕೇಳ್ತಾ ಇದಿದ್ದಾರೆ ಏನ್ ಮಾಡ್ಲಿ ರಾತ್ರೆ ಚಿಕನ್ಗೆ ಅಂತ ನಮ್ಗೆ ಚಿಕನ್ ಜಾಸ್ತಿ ಇಷ್ಟ ಅದಕ್ಕೆ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಅಂತ ಕೇಳ್ತಾ ಇದ್ವಿ ನೀವು ತಿಂತೀರಾ ಚಿಕ್ಕನ್ ಚಿಕನೆಲ್ಲ
ಹಾ ಚಿಕನ್ ಎಲ್ಲಾ ತಿಂತೀವಿ ನನಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ
ಹಾ ಹೌದ ಚಿಕನ್ ಅಲ್ಲಿ ಏನ್ ಇಷ್ಟ
ಹಾ ಚಿಕನ್ ಬಿರಿಯಾನಿ ಅಂದ್ರೆ ಫ್ರೈ ಮಾಡ್ತಾರೆ ಅಲ್ವಾ ಅದು ಇಷ್ಟ ಆಗುತ್ತೆ ಆದ್ಮೇಲೆ ಲಾಲಿಪಾಪ್ ತರ ಮಾಡಿ ಈ ಎಲ್ಲ ಮೂಳೆದು ಲೆಗ್ ಪೀಸ್
ಹಾ
ಅದು ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಅು್ಮ ಮತ್ತೆ ನೀವು ಏನು ಎಲ್ಲ ತಿಂತೀರಾ
ಇಲ್ಲ ನಾನನ್ ಮೀನೆಲ್ಲಾ ತಿನ್ನಲ್ಲ ಬರೀ ಚಿಕನ್ ಅಷ್ಟೇ ತಿನ್ನೋದು ನೀವು
ಹಾ ನಮಗೆ ನೀನ್ಲ್ತಿ ಅಭ್ಯಾಸ ಚೆನ್ನಾಗ ಆಮೇಲೆ ವೀನು ತಿನ್ನೋದ್ರಿಂದ ಆ ಮೀನಲ್ಲಿ ನಾವು ಕಬಾಬ್ ಹಾಕೊತಿದ್ದೀವಿ ಸಾಂಬಾರು ಹುಳಿ ಹುಳಿಯಾಗಿರುತ್ತೆ ಒಂಥರ ಅದ್ರಿಂದ ಕಬಾಬ್ ಮಾರಿಸ್ಕೊತ ವಿ ನನಗೆ ಆ ಇತ್ತೀಚ ಿಗೆ ಕಣ್ಣೆಲ್ಲ ತುಂಬಾ ನೋಾಗಗ್ತಿತ್ತು ಆದ್ರಿಂದ ಹಾಸ್ಪಿಟಲ್ದೆಲ್ಲ ಹೋಗದ್ವಿ ಅಲ್ಲಿ ಡಾಕ್ಟರ್ ಹತ್ರ ಕೇಳಿದಾಗ ನಮ್ಗೆ ಸೈಟ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು ಆ ಅದ್ರಿಂದ ಅವರು ನಮ್ಗೆ ಮೀನ್ ಎಲ್ಲ ತಿನ್ನಿ ಜಾಸ್ತಿ ಅದ್ರಂದ ಕಣ್ಣಿಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ರು ಅದು ಮತ್ತೆ ಕ್ಯಾರೆಟ್ ಎಲ್ಲಾ ತಿನ್ಬೇಕು ಚೆನ್ನಾಗಿ ಅಂತ ಹೇಳಿದ್ರು
ಹಾ ಹಾ ಹಾ
ಹ ಅದ್ರಿಂದ ಈರಡವೆ ತುಂಬಾನೇ ತಿಂತಿದ್ದೀವಿ ಮೀನ್ ಅನ್ನೋದೆಲ್ಲ
ಹ್ಮ್ ಹ್ಮ್. ಒಟ್ನ ಈಗೋ ಈ ಚೆನ್ನಾಗಿ ಆರೋಗ್ಯ ಕಡೆ ನೋಡ್ಕೊಳ್ಳಿ ಆರೋಗ್ಯನೇ ತುಂಬಾ ಜಾಸ್ತಿ ನಮ್ಗೆ ಏನ ಯಾರು ಅಮ ಹ್ಮ್
ನೀವ್ ಹೇಳ್ತೀರದು್ರೆ ಸತ್ಯತ್ತೆ
ಹೌದು
ಮತ್ತೆ ಇತ್ತೀಚೆಗೆ ನೀವೆಲ್ಲಾದ್ರೂ. ಹೊರಗಡೆ ಹೋಗಿದ್ರಾ ಗೆಳತಿ.
ಅ ನಾನು ಇಲ್ಲಿ ನನ್ ಕಜಿನ್ ಮತ್ತೆ ಅವ್ರು ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಟ್ರಿಪ್ ಹೋಗಿದ್ದೆ.
ಹಾ.
ಅಲ್ಲಿ ಏನು ಮಂಗ್ಳೂರ್ ಸೈಡ್ ಹೋಗಿದ್ವಿ ಅವಾಗ ಅಂದ್ರೆ ಇನ್ನು ಫುಲ್ಲು ತುಂಬಾ ಬಿಸಿಲು ಇತ್ತು. ಆ ಟೈಮ್ ಅಲ್ಲಿ ಹೋಗ್ಬಿಟ್ಟಿದ್ವಿ ನಾವು ಸಿಕ್ಕಾಪಟ್ಟೆ ಬಿಸಲು ಮಾತ್ರ ನಂಗಂತೂ ಯಾಕಾದ್ರು ಹೋಗ್ಬಿಟ್ನೋ ಅನ್ಸ್ಬಿಟ್ಟಿತ್ತು.
ಹೌದಾ.
ಆಮೇಲೆ ಹಾಗೆ ಉಡುಪಿ ಕಟೀಲು ಗೋಕರ್ಣ ಮುರುಡೇಶ್ವರ ಇತರೆ ಎಲ್ಲಾ ಒಂದ್ ನಾಲ್ಕು ದಿನ ಫುಲ್ ಚೆನ್ನಾಗಿ ಸುತ್ತಾಡಿ. ಬಂದ್ವಿ.
ಚೆನ್ನಾಗಿತ್ತಾ ಅಲ್ಲೆಲ್ಲಾ.
ಹೌದು ಹ ತುಂಬಾ ಚೆನ್ನಾಗಿತ್ತು ಅಲ್ಲೂ ಅಷ್ಟೆ ಮಂಗ್ಗಳೂರಲ್ಲಿ ಮೀನ್ ಜಾಸ್ತಿ ಮತ್ತೆ ಅಲ್ಲಿನ ಊಟ. ಶೈಲಿನೇ ಬೇರೆ ತರ ತುಂಬಾ ಜನ ಅಲ್ಲಿ ಊಟ ಶೈಲಿ ತಿನ್ನೋದಿಕ್ಕೇನೆ ಅಲ್ಲಿಗೆ ಹೋಗ್ತಾರೆ.
ಹಾ.
ಕಡೆ ಏನೇನ್ ಸಿಗುತ್ತೆ ಎಲ್ಲಾ ತರ ಟೇಸ್ಟ್ ಮಾಡಿದ್ವಿ ಅವ್ರು. ಆ ಕಡೆ ಅನ್ನನೇ ಅಷ್ಟೇ ತುಪ್ಪ ತುಂಬಾ ದಪ್ಪಾ ದಪ್ಪಾ ಅಕ್ಕಿ ಅನ್ನ ಬರುತ್ತೆ. ಹಾ. ಹ ಬಾಯ್ಲ್ಡ್ ರೈಸು ಅದೆಲ್ಲಾ ನೋಡ್ ಅವೆಲ್ಲ ತಿನ್ಲಿಕ್ಕೆ ಅಂತಾನೇ ಹೋಗಿದ್ವಿ ನಾವ್ ತಿನ್ನ ಟ್ರಿಪ್ ಅಲ್ಲಿ ಎಂಜಾಯ್ ಮಾಡದಕಿನ್ನ ತಿನ್ನೋದೇ ಜಾಸ್ತಿ. ತುಂಬಾ ಕಡೆ ಸುತ್ತಿ ತುಂಬಾ ಕಡೆ. ಆ ಎಲ್ಲಾ ತರ ಟೇಸ್ಟ್ ಮಾಡ್ಬಿಟ್ವಿ ನಾವಂತೂ. ನಮ್ ಕಡೆ ತಿಂದ್ರು ಅವ್ರ ಕಡೆ ತಿನ್ನೋಕೆ ಏನೋ ಒಂಥರ ಇರುತ್ತೆ ನಮ್ ಕಡೆನೇ ಒಂದು. ತರ ಶೈಲಿ ಅವ್ರ ಕಡೆನೇ ಒಂತರ ಶೈಲಿ.
ಹ್ಮ್.
ಎಲ್ಲಾ ತರಾನು ಟೇಸ್ಟ್ ಮಾಡ್ಬೇಕು ಇರೋಷ್ಟು ದಿನ.
ಹೌದು ವಿವರವಾಗಿ ತಿಂದಿರಾ ಇನ್ನೇನು. ಆಮೇಲೆ ಅ ಮುದ್ಕಿರ ಹಾಕೋಗ್ಬಿಟ್ಟ್ಮೇಲೆ ಹಲ್ಲೆಲಾ ಹೋಗ್ಬಿಟ್ಟು. ಆಗ ತಿನ್ಬೇಕಂದ್ರರು ತಿನ್ನಕ್ ಆಗಲ್ಲ ದೊಡ್ಡವರ ಆದ್ಮೇಲೆ ಹಲ್ಲೆಲ್ಲ ಹುಳ ಒಂದು ತರ ಇವಾಗೇ ತಿನ್ಂತರ್ಬೇಕು.
ಅದನ್ ತಿನ್ ಅದನ್ನೆಲ್ಲಾ ತಿಂದು ಸ್ವಲ್ಪ ಚೆನ್ನಾಗ್ ಎಂಜಾಯ್ ಮಾಡುದ್ವಿ ಮಾತ್ರ. ಎಲ್ಲ ನನಗಿನ್ನಾ. ದಡ್ಡೋರ್ ಇದ್ರ್ ಇದ್ದ್ರಿಂದ ಚೆನ್ನಾಗ್ ನೋಡ್ಕೊಂಡ್ರು ಎಲ್ಲಾ ಬೀಚ್ ಕಡೆ ಎಲ್ಲಾ ತುಂಬಾ ಹೋಗಿದ್ವಿ ಆ ಬಿಸಿಲಲ್ಲಿ ಬೀಚ್ ಅಲ್ಲಿ ಒದ್ದಾಡ್ ಬಿದ್ದಿ ಒದ್ದಾಡ್ತಾ ಇದ್ರೆ ಬೀಚಲ್ಲೇ ಇದದ್ಬಿಡ್ಬೇಕು ಅಂತ ಅನ್ಸುತ್ತೆ.
ಹೌದ ಚೆನ್ನಾಗಿತ್ತಾ. ಬೀಚಿಲ್ಲಲ್ಲ ಆಡೋದಕ್ಕೆ.
ಆ ತುಂಬಾ ಚೆನ್ನಾಗಿರುತ್ತೆ ಆ ಹಲೆಗಳ ಮಧ್ಯ ಹೋಗಿ ಆಡೋದಿಕ್ಕೆ ಹಲೆಗಳು ನಮ್ನ ಎಳ್ಕೊಂಡ್ ಹೋಗ್ತಾ ಇದ್ರೆ ಒಂಥರಾ ಚೆನ್ನಾಗಿರುತ್ತೆ. ಅಂದ್ರೂ ತುಂಬಾ ಸ್ವಲ್ಪ ನಮ್ಮ್. ಸೇಫ್ಟಿ ನೋಡ್ಕೋಬೇಕು ಅದು. ತುಂಬಾ ಅವು ಮುಂದೆ ಹೋದಷ್ಟು. ಆಳ ಇರುತ್ತೆ
ಹಾ ಹೌದು ಹೌದು
ಹ ಅವಾಗೆಲ್ಲ ಸ್ವಲ್ಪ ಹುಷಾರಾಗಿ ನಮ್ ಸೇಫ್ಟಿಲಿ ನಾವು ಆ ಆಟ ಆಡ್ಕೊಂಡ್ ಬರ್ಬೇಕು
ಹ್ಮ್
ಸ್ವಲ್ಪ ನೀರಲ್ಲಲ್ಲ ಮುಳುಗಸದು ನೀರಲ್ಲಲ್ಲ ಎತ್ತಾಕದು ಎಲ್ಲಾ ಮಾಡ ಇದ್ರು ನಂಗೆ ಫುಲ್ಲು ಭಯ ಆಗ್ತಾ ಇತ್ತು ನಂಗೆ ನೀರ್ ಅಂತ ಮೊದ್ಲೇ ಭಯ ಆ ಆ ಚಿಕ್ಕ ಬಟ್ಟೆ ಭಯ ಆಗ್ತಾ ಇತ್ತು ಆಮೇಲೆ ಅಂದ್ರನು ಸಹಿಸು ಗೆ ಮಾಡ್ಕೊಂಡು ಚ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಳ್ಳೆ ಮೆಮೊರೀಸ್ ಗಳು ಎಲ್ಲಾ ಕಡೆ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನೀ ಬರ್ತಡೇ ಯಾರೀಗಮ ಹೋಗದು ಹ್ಮ್ ಚೆನ್ನಾಗಿ ಇತ್ತು ಒಟ್ನಲ್ಲಿ ನೀವೆಲ್ಲಾದ್ರೂ ಹೋಗಿದ್ರಾ
ಆಯ್ತು ತೀಸರಿಯಾದು ಎಲ್ಲಿಗೂ ಹೋಗಿರ್ಲಿಲ್ಲ ಅದು ನಮಗೆ ಪರೀಕ್ಷೆಗಳು ನಡೀತಿದೆ ಅದ್ರಿಂದ ಎಲ್ಲಿಗೂ ಹೋಗೋದಿಕ್ ಆಗುತ್ತಿಲ್ಲ
ಹಲೋ
ಆದ್ರೆ ಪರೀಕ್ಷೆ ಎಲ್ಲಾ ನಡೆದ ನಂತರ ಹೋಗೋಣ ಅಂತ ಅನ್ಕೋತಿದ್ದೀವಿ ಗೆಳತಿಯರೊಡಗೆ
ಹ್ಮ್ ಎಲ್ಲಿಗ್ ಹೋಗ್ಬೇಕಂತ ಅನ್ಕೋತಿದ್ದೀರಾ
ಹ ಅಂದೆ ಅಲ್ಲಿ ಪ್ಲೇಸಸ್ ತು ಬಂದೆ ಅಂತೆಲ್ಲ ಸ್ಥಳಗಳು ಸುತ್ತದಕ್ಕೆ ಅಂಜಿನ್ಯ ಈತರ ಎಲ್ಲಾಐ ಅಂತಲ್ವಾ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಅನ್ಕೋತಿದೀವಿ ಎರು ಬಂದ್ರೆ ಗೆಳತೀರು ಹೋಗಿ ಬರ್ಬು ಒಟ್ಟಿಗೆ
ಹ್ಮ್ ಹೌದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗಳ ಜೊತೆಗೆ ಹೋಗೋದಿಕ್ಕೆ ಈ ಫ್ಯಾಮಿಲಿಗನ್ನ ಫ್ರೆಂಡ್ಸ್ ಇದ್ರೇನೆ ತುಂಬಾ ಚೆನ್ನ ಹಾಗೆ ಎಂಜಾಯ್ ಮಾಡ್ಬೋುದು ಇಲ್ ಇನ್ನೇ ಅಪ್ಪ ಅಮ್ಮ ಅವ್ರ ಜೊತೆಲ್ಲ ಹೋಗ್ಬಿಟ್ರೆ ಅಲ್ ಹೋಗ್ಬೇಡ ಇ ಹೋಗ್ಬೇಡ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ತುಂಬಾ ಇದೇ ಮಾಡ್ತಾರೆ
ಹೌದು ಹೌದು
ಅದೇ ನಾವೇ ನಾವೇ ಹೋದ್ರೆ ಎಲ್ಲಾ ಕಡೆ ಹೋಗ್ಬಹದು ನಮ್ಗೆ ಇಷ್ಟ ಒಂದಂಗೆ ತಿನ್ಬಹದು ಇಷ್ಟ ಒಂದ್ ಕಡೆ ಸುತ್ತಬಹುದು
ಹ್ಮ್ ತುಂಬಾ ಚೆನ್ನಾಗ್ ಅನ್ಸುತ್ತೆ ಈ ಕೇಳ್ತೇವ ಜೊತೆ ನೋದ್ರೆ
ಹ್ಮ್ ಹೌದು ಹೌದು ಎಲ್ಲಾದ್ರೂದ ಯ ಚಲನಚಿತ್ರ ನೋಡುದ್ರೆ ಈಗ ರೀಸೆಂಟ್ ಆಗಿ
ಆ ಎ ಅಂದ್ರೆ ಕನ್ನಡ ಹ ತೆಲ್ಗು ಪಿಕ್ಚರ್ ಒಂದು ನೋಡಿದ್ವಿ
ಹಾ ಹಾ
ಚೆನ್ನಾಗಿತ್ತು
ಹ್ಮ ನಿಮ್ಗೆ ಇಷ್ಟನಾ ಕವಿಗಳೆಲ್ಲಾ ನೋಡಕೆ ಹಾಡ್ಗಳು ಕೇಳೋದಿಕ್ಕೆಲ್ಲ
ಹೌದು ನಾನು ದಿನಪೂಟಿ ಹಾಡು ಕೇಳ್ತಾ ಇರ್ತೀನಿ ಅಂದ್ರೆ ಬೇಜಾರ ಆದಾಗೆಲ್ಲ ಹಾಡು ಕೇಳೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅ ಅನ್ಸುತ್ತೆ ಹಾ ಹೌದು ಹಾಗೆ ಅದಕ್ಕ ಕೇಳ್ತಾ ಇರ್ತೀನೆ ಯಾನ್ ಬಿಟ್ರೆ ಆ ಇದು ಯೂಟ್ಯೂಬ್ ಅಲ್ಲೆಲ್ಲ ಮೂವೀಸ್ ನೋಡ್ ನಿ ಚೆನ್ನಾಗಿದವು ಆಮೇಲೆ ವ ಆಗ್ಬಿಟ್ಟಿದರುಲ್ಲ ನೋಡ್ ರ್ತೀನಿ
ಲ್ಲಿ ಇದಕ್ಕೆಲ್ಲ ಟೈಮ್ ಸಿಗುತ್ತಾ ನಿಮ್ಗೆ
ಇಲ್ಲ ಕಾಲೇಜ ಸಿಗೋದಿಲ್ಲ ಕಾಲೇಜ್ ಮುಗದಂತ ನಾವೇ ಸಮಯ ಉಪಯೋಗಸ್ಕೋಬೇಕು. ಎಲ್ಲ ಸಿಗಲ್ವಲ್ಲ ಸರಿ ಹ ಕಾಲೇಜ್ ದಿನ ಬಂದ ನಂತರ ಅಹ ಒಂದ ಸ್ವಲ್ಪ ಹೊತ್ತು ನೋಡ್ತೀವಿ ಹೀಗೆ ಆಮೇಲೆ ಭಾನುವಾರ ಹೇಗೆಲ್ಲ ಬರುತ್ತೆ ಅಲ್ವಾ ಆಗ ಎಲ್ಲ ನೋಡ್ತಾರೆ ಇರ್ತೀವಿ
ಹಾ ಹಾ
ಇನ್ನು ಮನೆಗ್ ಹೋದ್ರೆ ಅಂತೂ ಫುಲ್ಲ ಪಿ ಆ ಚಿತ್ರಗಳ ನೋಡದು ನಾ ತಂದೆ ತಾಯಿ ಅವರು ಎಲ್ಲರ ಜೊತೆಗೂ ಕುೂತ್ಕೊಂಡು ನೋಡ್ತಿರ್ತೀವಿ ಅ ತರ ಚೆನ್ನಾಗಿರುತ್ತೆ ಹಾ ಹೌದು ಅಲ್ಲಿ ಮನೆಯಲ್ಲಿ ಮೂವಿ ನೋಡುದ ತುಂಬಾನೇ ಸಿ ಆಗದೆ ಯಾಕಂದ್ರೆ ಅಮ್ಮಂದಿರು ಏನಾದರು ತಂದ್ಕೊಡ್ತಾ ಇರ್ತಾರೆ ತಿನ್ಬೇಕು ಅಂತಂದ್ರೆ ಆ ಚಿತ್ರ ಎಲ್ಲ ನೋಡ್ಬೇಕಾದೆ ಮಕ್ಳು ತಿನ್ ಅಂತ ಏನೋ ಒಂದು ಮಾಡ ಕೊಟ್ ತ್ತ ನಮ್ಮನ ಅಂತೂ ತುಂಬಾ ಸಂಡಿಗೆ ಅಂತ ಮಾಡ್ತ ಅಲ್ವಾ
ಹ ಹಾ ಹಾ
ಲ್ಲ ಮಾಡಿ ಕೊಡ್ತವಿ ಹಾಗೆ ಚಕ್ಲಿ ನಿಪ್ಪಟ್ಟೆ ಈ ತರ ಏನಾದ್ರು ತಿಂಡಿ ವಸ್ತುಗಳ ಇದ್ರೆ ಅದನ್ನೆಲ್ಲಾ ಕೊಡ್ತಿರ್ತಾರೆ ನೋಡ್ ೊಂಡು ತಿನ್ಕೊಂಡು ನೋಡ್ಲಿ ಎಂತ ಚಿತ್ರನ
ಹ್ಮ್ ಚೆನ್ನಾಗಿರುತ್ತೆ ಅಲ್ವಾ ಅದೆಲ್ಲಾ ಒಂಥರ
ಹೌದು ಹ್ಮ್ ನಿಮ್ ಜೋತ್ ತುಂಬಾನೇ ಖುಷಿ ಆಗ್ತ
ಆ ನಂಗೂ ಅಷ್ಟೆ ಮತ್ತೆ ಅವಾಗ ಆದ್ರರು ಮಾತಾಡೋಣ
ಹಾ ಹೀಗೆ ಕರೆ ಮಾಡ್ತೀರಿ ಧನ್ಯವಾದಗಳು
ಸರಿ ಸರಿ ಆಯ್ತು ಇಡ್ತೀನಿ ಹ್ಮ್